ಹಲೋ.
ಹಲೋ.
ಯಾರ್ ಫೋನ್ ಮಾಡಿದ್ದು.
ಸರ ನಮಸ್ಕಾರ.
ಹಾ ಹೇಳಿ ಸರ್.
ಏನ್ ಮಾಡ್ತಿದ್ದೀರಾ?
ಸ ನಾ್ ಸ್ವಲ್ಪ ಡ್ಯೂಟಿ ತ ಮಾಡ್ಕೊಂಡ್ ಬಂದು ಮನೇಲ್ಲ ಇದೀನ್ರು ಸ ಹಾ ಆಯ್ತ ಸರ್ ಏನ್ ಬಾಗ ಆಗಿತ್ತು?
ಹ್ಮ ಸರೇನ್ ಕೆಲ್ಸ್ ಹ್ ಏನ್ ಕೆಲ್ಸ ನಿಮ್ದ?
ನಮ್ದು ಟ್ರಾವೆಲ್ಸ್ ಇದೆ.
ಟ್ರಲ್ಸ ಹ ಹೌದಾ? ನಮಗೂ ಬೇಕಾಗಿತ್ತಲ್ಲ ಟ್ರಾವೆಲ್ಸ್ ಅವ್ರೆ
ಅದಕ್ಕೆ ಫೋನ್ ಮಾಡಿದ್ರಾ, ಹೇಳಿ ಮಾಡ್ಕೊಳಮ್ಮ.
ಏ ಯಾವರು?
ಇಲ್ಲಿ ನಾವು ಕೊಳ್ಳೆಗಲ
ಹೌದಾ ನಾವು ಹಣೋರು ಅಲ
ಹ್ಮ ಅವ್ರಗ್ ಕೆಲ್ಸತಿಲ್ಲ. ನ. ಸರೇಯಾಗ್ ಕೆಲ್ಸತಿಲ್ಲ ಸರ್.
ಹ್ಮ್ ಕೇಳಿಸ್ತಿಲ್ಲ ಸರ್. ಹ ಕೆಲ್ಸುತ್ತಾ?
ಹಾ ಇವಾಗ ಕೇಳ್ತಿದೆ ಸರ
ಹ್ಮ್ ನಾವ ಇಲ್ಲಿ ಹಣೂರಿಂದ
ಹಾ ಹೇಳಿ ಸರ್.
ಇ ನಮ ಸಲ್ಪ ಟ್ರಾವೆಲ್ಸ್ ಬೇಕಿತ್ತು. ನೆಕ್ಸ್ಟ ಮಂತ್ ಸ್ವಲ್ಪ ಟೂರ್ ಆಗ್ತಿದ್ವಿ,
ಎಲ್ಲಿ?
ನಾವು ಗೋವರೆಗೆ ಹೋಗ್ಬೇಕಿತ್ತು.
ಗೋವಾನ ಎಸ್ ಸಿಷ್ಟು?
ಅದೇ ಯಾವ್ದ ಯಾವ್ದು ಇದೆ ನಿಮ್ಮ ಹತ್ರ?
ಹ್ ಯಾವ ಟಿ ಟಿನ ಇಲ್ಲ ನೋ ಗಾಡಿ ಇದಯಾ ಬಸ್ ಇದ್ಯಾಾ? ಹ್ಮ
ಹ ಹ
ಟಿಟಿ ದರ್ ಸಾಕು ನಮ್ಗೆ.
ಹಾ ನಿಮ್ಗೆ ಯಾವತ್ ಬೇಕು
ಹ್ಮ ನೆಕ್ಸ್ಟ ಮಂತ್ ಅಲ್ಲಿ ಸರ ನೆಕ್ಸ್ಟ ಮಂತ್
ಎಷ್ಟುಂತ ಎಷ್ಟ ಸಿಟೂ?
ಒಂದ್ನ್ನೆರಡ್ ಹದ್ಮೂರು ಸೀಟ್ ಇದ್ದೀವಿ
ಹಾ
ಅದಕ್ಕೆ ಟಿ ಟಿ ಆದ್ರೆ ಸಾಕು ಅಂತ
ಟೀಟಿನ ಟೀಟಿನ ಇದೆ.
ಹ ಈ ಕಿಲೋಮೀಟರ್ ಕ್ಕಣ ಇಲ್ಲ ಕಲೋಮೀಟಲ್ಲಕ್ಕೆನಾ?
ಹೆಂಗೆ ನಿಮ್ದ ಕಿಲೋಮೀಟ್ರಗೆ?
ಕಿಲೋಮೆಂಟ್ರಗೆ ನೂರ ಇಪಾತ್ ಕೊಟ್ಬಿಡಿ.
ಎಷ್ಟು ನೂರಿ ಇಪ್ಪತ್ತು
ಹಾ
ಹ್ಮ ಜಾಸ್ತಿ ಆಗತ್ರ ಹ
ಡ್ರೈವರ್ ಗೆ ಇನ್ನು ಜಾಸ್ತಿ ಆಗ್ತದೆ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡ್ತಲ್ಲ
ಹೌದಾ ಕಿಲೋಮೀಟ್ರ ನೂರ್ ಇಪ್ಪತ್ತು ಕೊಟ್ರಿ ಇಲ್ಲ ಸಾವಿರ ಕಿಲೋಮೀಟ್ರ ನೂರ ಹನ್ನೆರಡು ಸಾವಿರ ಆಗ
ಡ್ರೈವರ್ಗೆ ಮಾತ್ರ ಡ ಅದೆಲ್ಲಾ ಸೇರಿಸೀ ಒಣ ಮುನ್ನೂರು ರೂಪ ಕಿೋಮೀಟರ್ ಮುನ್ನೂರು ಕೊಟ್ಬಡಿ
ಹ್ಮ ಕಿಲೋಮೀಟರ್ ಕಿಲೋಮೀಟರ್ ಗೆ ಮುನ್ನೂರ
ಹಾ
ಮೂ ಮುನ್ನೂರ ಕರೆಕ್ಟ್ಗ ಹೇಳಿ
ಮುನ್ನೂರು ಮುನ್ನೂರು
ಹ್ಮ
ತ್ರೀ ಹ ತ್ರೀ ಹಂಡ್ರೆಡ್
ಹೌದಾ
ಹ ಡೀಸೆಲ್ ರೇಟ್ಲ್ಲ ಜಾಸ್ತಿ ಆಯ್ತು ಯ ಯಾವತ್ ಹೋಗದು ಬರತ್ತ
ಹಾ ಹೌದು ಸರ್ ಏನ್ ಸರ್
ಎಲ್ಲಿ ಎಲ್ಲಿ, ಹಾ
ಫ್ಲೈಟ್ಗೆಲ್ದಂಗ ಎಲ್ತಿದ್ದೀರಾ ರೈಟು
ಪಕ್ದೂರ ಅಲ್ವಾ ಕಡಿಮೇ ಮಾಡ್ಕೊಳಂಗ್ ಬಿಡಿ ನಿಮ್ಗೆ
ಹೌದಾ
ನೀವ ಹೇಳಿ ಒಂದ್ ರೈಟ್ ನೀವ ಹೇಳಿ
ಹ್ಮ್ ನಮ್ ಕಡೆ ಏನ್ ಇಪ್ಪತ್ತ ಇಪ್ಪತ್ತೈದು್ ಕೊಡ್ತಾರ ಕಿಲೋಮೀಟ್ರಗೆ
ಕಿಲೋಮೀಟರ್ ಎಲ್ಲಿದ್ದೀರಾ ಸರ್ ನೀವು ನಾ ಎರಡ್ ಸಾವಿರದ ಹತ್ರರಲ್ಲ ಇದರ ನೀವ ಇವಾಗ ಎರಡ್ ಸಾವಿರದ ಇಪ್ಪತ್ತಾರಲ್ವಾ
ಹೌದಾ
ಹಾ ನಮ್ಗೂ ಕರ್ಚಿಧೇಅಲ ಅರಮೆಂಡ ಕಟ್ಬೇಕು ಡೀಸೆಲ್ ಆ ಡ್ರೈವರ್ದು ಎಲ್ಲಾ ಇದ್ ಮಾಡ್ಬೇಕಲ್ ನಾವು
ನೀವು ಒಂದ್ ಕಿಲೋ ಮೂರ್ ಲೀಟರ್ ಬೇಕರ ಮಾತಾಡ್ತಿದೀಲ್
ಹರಿ
ಮೋಟ ಮೂಲಟರ್ ಡೀಸೆಲ್ ಲೆಕ್ಕ ಅ ನಿಲ್ತಿದರು
ಕುಡಿತದ ಸಾರ್
ಹ್ಮ್
ನೋಡಿ ಕಡಿಮೆ ಹಿಂಗಾದ್ರು ಮಾ ಮಾತಾಡಮ್ಮ
ಹ್ಮ್
ನೀವ್ ಎಷ್ಟ ಜನ ಲ್ಲಿ ಇಷ್ಟ ಹಾಕ್ಬಿಟ್ಟು ಹೇಳಿ ಎಲ್ಲಿ ಪಿಕಪ್ ಯಾ ಯ ಕಡಲಿ
ಹ್ಮ ನನ್ನ ಬಂದ್ಬಿಡಿ ನಾವು ಅಳ್ಳೆ ಬಂದಬಿಡ್ತಿ
ಹ ಡೇಟ್ ಎಲ್ಲ ಫಿಕ್ಸ್ ಮಾಡ್ಬಿಡಿ
ಹ್ಮ್
ಗಾರಿ ಕೆಳಿಸತೀವಿ
ಹಾ
ಜಾಸ್ತಿ ಸೇರ್ಸ್ಕೊಂಡಿದ ಬಸ್ಲ್ಲ ಬಸ್ಲ್ಲ ಬಸ್ ಅದ ಕಡಿಮೆ ಮಾಡ್ಕೊಳ ಅ ಮೇರಿ
ಹ್ಮ್ ಬಸ ಎಷ್ಟ ಬರುತ್ತೆ ಸರ
ನೂರ ಐವತ್ ಕೊಟ್ಬಿಡಿ ಕಿಲೋಮೀಟರ್ಗೆ
ಹ
ಹ
ಹೌದಾ
ಏನಂತೀರಾ
ನೂರ ಐವತ್ತಾ
ಹಾ
ಹಾ
ಅರವತ್ತೈದು ಸೀಟು.
ಹಾ ಅರವತ್ತೈದ್ ಇತ್ತ.
ಇದ್ದೀರಾ ಹ
ಅರ್ವತ್ತೈದ ಹಿಡಿಯುತ್ತಾ
ಹ ಹೊಸ ಗಾಡಿ ನೆನ್ನೆನೆ ಕೇರಳದಿಂದ ಬಂದಿತ್ತು.
ಹ್ಮ ಸರಿ ಸರಿ ಎ ಹ ಡಿ ವಿ ಇದ್ರೆ ಎಲ್ಲಾ ಇದೆಯಾ
ಎಲ್ಲ ಹೊಸ ಗಾಡಿ ಇದವ ಆ ಒ ಒಂದು ಮುಕ್ಕಾಲ್ ಕೋಟಿ ಆಗಿದೆ
ಹೌದಾ ಸ್ಲಿಪಿಂಗ್ ಕೋಚ್
ಹಾ ಎಸಿ ವಾಲ್ವ ಕ ಇದು ವಾಲ್ವ ಕಂಪನಿದು ವಾಲ್ವ
ಹ ಹಾ ಏನ್ ನೋಡುವಣ ಹಾಗೆ ಸರ್ ಏನು ನೋಡಲ್ವನ ಹೋಗಿ
ಹಾ ಗಾಡಿ ಚೆನ್ನಾಗಿದೆ ಸರ್ ನೋಡ್ಬಿಟ್ಟು ಹೇಳಿ ಹ
ಹಂಗೆ ಅಂತೀರ ಆಮೇಲೆ ಕೆಲಸದ ಮೇಲೆ ಈಗ ಆ ಗಾಡಿ ಸ್ವಲ್ಪ ಹಂಗೆ ಹಿಂಗೆ ಅಂತೀರಾ.
ಇಲ್ಲ ನಿಮ್ ಯಾವ ಗಾಡಿ ಬೇಕ ಬಂದೀ ನೋಡಿ ಇತ್ಕೊಳಿ
ಹ್ಮ್ ಓದ್ಸಲನ ಹಂಗೆ ಮಾಡ್ರೆನಾವರೂ
ಹ ಇನ್ನೊಂದು ಗಾಡಿ ಇದೆ ನೂರ ಮೂವತ್ ರೂಪಾಯ ಕೊಟ್ಬಿಡಿ
ಹ್ಮ
ಎರಡ್ ಸಾವಿರದ ಇಪ್ಪತ್ನಾಕ ಮಾಡಲ್ ಗಾಡಿ ಇದು
ಹ್ಮ
ಬಂದ್ ನೋಡ್ಕೊಂಡು ಹೋಗಿ ಇತ್ಕೊಂಡೋಗಿ ಎಲ್ಲ ಟೂರ್ ಗಾಡಿಲ್ಲ ಎಲ್ಲಿ ಬಿಡಾಗಲ ನಾವು ಬಂದ್ ನೋಡಿ ಆ ಸೆಟ್ ಆದ್ರೆ ಕೊಲೆಗಳು ಬರುವೋಗ ಬನ್ನಿ ಅಲ್ಲೇ ನಿಂತಿರ್ತದ್ ನೋಡಿ ಪೆಟ್ರೋಲ್ ಬಂಕ ಅಲ್ಲಿ ಪೆಟ್ರೋಲ್ ಬಂಕ್ ಇದು ಮಹದೇಶ್ವರ ಕಾಲೇಜ್ ಹೋಗ್ತದಲ್ಲ
ಹ
ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆಲ್ಲ ಅದೆ ಅಲ್ಲಿ
ಅಲ್ಲೆ ನೀಂತ ಬಿಟ್ಟ
ಹ್ಮ್
ಸರಿ ಸರಿ ಹ್ಮ
ಕಳ್ಸತನಿ ಬೇಕಂದ್ರ ವಾಟ್ಸಪ್ಗೆ ನಾ
ಹ್ಮ್ ವಾಟ್ಸಪ್ ಮಾಡಿ
ಹ್ಮ್ ಆದ್ರೆ ನೋಡಿ ಹ್ಮ್ ಡ್ರೈವರ್ ಇದ್ದಾರ.
ಹ್ಮ್ ನಮ್ ಕಡೆ ಎರಡು ಮೂರು ಡ್ರೈವರ್ ಇದ್ದಾರೆ ನಾವೇ ಎತ್ಕೊಂಡ್ಗ್ಬೋದ. ನಾವೇ ಇತ್ಕೊಟೈತೀನ್ ನೋಡಿ. ಹಲೋ ಕೇಳುಸುತ್ತಾ
ಹಲೋ ಹಾ ಹೇಳಿ ಸರ್.
ನಾವೇ ಎತ್ಕೊಂಟ ಹೋಗ್ಬೋದ ಅಂತ.
ಹಂಗ ಆಗಲ್ಲ ಆಕ್ಲಿ ಹ ಹಂಗಗೆ ಆಗಲ್ಲ ಸರ್.
ಹ್ಮ್ ನನ್ ಡ್ರೈವರ್ ಇದಾರೆ. ನಿಮ್ಗೆ ನ್ಕೋ ಬೇಕಲ್ಲಿ ಹಲೋ ಇಲ್ಲಿ ಕೊಟ್ಬಿಟ್ಟು ನಾವಾಯ್ತತಿ ಡ್ರೈವರ್ ಇದ್ದಾರೆ.
ಹಾ ಎಷ್ಟ ಅಲ್ವಾ ನಂಗ್ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಹ್ಮ್ ಕೇಳುಸ್ತಾ ಹ್ಮ ಹ್ಮ್ ಏನ್ರಿ ನೀವು